ಹೇಳಿ ಆಯ್ತಾ ಊಟ
ಹ್ಮ್ ಆಯ್ತು ಆಗ್ಲೇ ನಿಮ್ದು
ಹಾ ಆಯ್ತು
ಏನ್ ಮಾಡಿದ್ರಿ ನಿಮ್ದು ಇಲ್ಲೇ ಮಾಮೂಲಿ ಆಫಿಸ್ ಹತ್ರ
ಹಾ ಹಾ ಇಲ್ಲಿ ಹಾ ಇವತ್ ರಜೆ ಇಲ್ವಾ
ಇಲ್ಲ ಮಧ್ಯಾಹ್ನ ತಿರ್ಗಾ ಸೇಮ್ ಟೈಮಿಂಗ್ ಹತ್ತರಿಂದ ನಾಲ್ಕು
ಹಾ ಹಾ ಅಂದ್ರೆ ರಜಾ ಇರೋ ದಿವ್ಸ ಹತ್ತರಿಂದ ನಾಲ್ಕ ಹಾ ಹಾ
ಇಲ್ಲ ಥರ್ಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಹತ್ರಿಂದ್ ನಾಲ್ಕು ಬಟ್ ಆಕ್ಚುಲಿ ಇವತ್ ರಜಾ ಇರ್ಬೇಕು ಇತ್ತು ಸೇಲ್ಸ್ ಆಗಿಲ್ಲ ಅಂಬಿಟ್ಟು ರಜಾ ಕೊಟ್ಟಿಲ್ಲ
ಹಾ ಹಾ ಹಾ
ಸೇಲ್ಸ್ ಆಗಿರೇ ರಜೆ ಕೊಡ್ತಿದ್ರು
ಸರಿ ಸರಿ ಮತ್ತೆ ಏನ್ ತೊಂತೀರ ಹಾ ಕಾಲ್ ಮಾಡಿದ್ಲಾ
ಯಾರಗ
ಸುಷ್ಮಾ
ಮಾಡಿದ್ರ್ ರಿಸೀವ್ ಮಾಡಿಲ್ಲ
ಯಾವಾಗ
ಮಾಡಿದ್ಲು ಒಂದ್ ಹತ್ತು ನಿಮಿಷ ಹಿಂದೆ
ಹ್ಮ್ ಹ್ಮ್
ಹ್ಮ್
ಆ ಬಂದ್ಲಂತಮ್ಮ ಊರಿಗೆ ನಾನ್ ಮಾಡಿದ್ದೆ ನೆನ್ನೆ ನಾಳೆ ನಾನೇ ಮಾಡ್ತೀನಿ ಕಾಲ್ ಅಂದ್ಲು ಸುಮ್ ಸುಮ್ನೆ ಆದೆ ಹಾ
ಹ್ಮ್ ಬಂದಿರ್ಬೇಕ್ ಮೇ ಬಿ
ಕೆಲ್ಸ ಅನ್ಸುತ್ತೆ ಮನೇದೆಲ್ಲಾ ಅವ್ರೆ ಅನ್ಸುತ್ತೆ
ಹ್ಮ್
ಮತ್ತೆ ಏನ್ ಸಮಚಾರ
ಸಮದರ ಹುಷಾರಾಧ್ಯ
ತಲೆನೋವು ಆದ್ರೆ ಅದು ಒಂದ್ ಸ್ವಲ್ಪ ಕಫ ಕೆಳಗಡೆ ಇಳಿಯವರೆಗೂ ಹಂಗೆ ಅಪ್ಪ ಕಟಬಟಐತೆ ಜಾಸ್ತಿ ಹ್ಮ
ದ
ಓ ತಲೆನೋವು ಅಂದ್ರೆ ಏನ್ ಗೊತ್ತಾ ಈ ಕಣ್ಣ ಸಂಧಿಗಳಲ್ಲೇ ನಾವು ಅದು ಕಫಾ ಹಂಗೆ
ಅದೇ ಕೆಮ್ಮುದ್ರ ಅ ತಲೆನ ಬದೇ ಗೊತ್ತದ್ರದು
ಹಾ ಮತ್ತೆ ಏನ್ ಸಮಾಚಾರ
ಏನ್ ಸಮಾಚಾರ
ಬೆಳಿಗ್ಗೆ ಹಬ್ಬ ನೋಡ ಇಲ್ಲ ನಾನು ಅದು ಸಣ್ಣ ಮಾತ್ರ ಬರುತ್ತಲ್ಲ ಅದ್ ಯವನ್ ಇದ್ರೆ ಅದು ಕಣ್ಣೇ ಬಿಡಕೈತಿಲ್ಲ ಅಷ್ಟು ನಿದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎದ್ದಿದೀನಿ
ನಾನೆ ಏಳುವರೆಗೆ ಹೆದ್ರದ
ಹಾ ನೀವು ಪಾಪ ಹೋಗ್ಬೇಕಿತ್ತಲ್ಲಾ ನೋಡ್ರಿ ಎಲ್ಲಾ ನನ್ ಫೋನ್ ಸೈಲೆಂಟ್ ಆಗಿತ್ತು
ಹ್ಮ್ ನೀನ್ ಊಗೆ ಅದಿಲ್ೇ
ಕೇಳ್ಸಿಲ್ಲ ಎಲ್ಲ ರಿಸೀವ್ ಮಾಡಿ ಹೇಳವ ಆಮೇಲ್ ಮಾಡ್ತೀನಿ ಅಂತನಾದ್ರುನು ಹ್ಮ್
ನಾ ಬೆಳಿಗ್ಗೆ ಮಾಡುವ ಅಂತ ಹೇಳ್ದ್ರೆ ಅದಕ್ಕೆ ಮಾಡಿದ್ದೆ
ಹಾ ಈಗ ಹೊರಟಿಯ
ಹಾ ಈಗ ಹೊರ್ಟ ಬಸ್ಗ ವೇಟಿಂಗ್
ಹ್ಮ್ ಹ್ಮ್ ಎಲ್ಲಿ ಬಿಟ್ಟೇ ಮನ
ಹಾ ಬೈಕಲ್ಲ ಆಡು ಬಿೀತೆಮ
ಹಾ ಸರಿ ಸರಿ
ಡೈರೆಕ್ಟ್ ಬಸ್ ಸಿಕ್ಕದ್ರೆ ಹಚ್ತೀನಿ ಡೈರೆಕ್ಟ್ ಸಿಕ್ಕುದ್ರರು ಹಗ್ತೀನಿ ಇಲ್ಲಂದ ಇಕ್ಕ ಕೂದಿರ್ತೀನಿ
ವಾ ಹಾ
ಬಟ್ ಟೈಮಂಗ್ಸ್ ಯಾವಾಗ ಐತೆ ಅಂತ್ರ ನಂಗು ಗೊತ್ತಿಲ್ಲ
ಈ ರಾಗಿ ಗುಡ್ಡ ಮುಂದೆಯಿಂದಾನೇ ಹೋಗ್ಬೇಕಾ
ಹಾ ಅದು ಹಿಂದೆ ಜಯನಗರ ಇಿಂದ ಸೈಡ್ ಹಲೋ ಹಲೋ
ಕೇಳಿಸಸ್ತೈತೆ
ಅದೇ ಜಯನಗರ ಇಿಂದ ಜಯನಗರ ಜಯನಗರ ಅವತಾರಲ್ಲ
ಹ
ಹಾ ಆ ಸೈಡು ಇಲ್ಲೇ ಹಿಂದನೆ ರಾಗಿ ಗುಡ್ಡ ಇ ಒಂದ ಎರಡು ಸ್ಟೆಪ್ ಮುಂದೆ ಒಂದ ಎರಡು ಸ್ಟೆಪ್ ಮುಂದೆ
ಹ್ಮ್
ಆಫೀಸ ಇರೊದು
ಹೌದು ಎರಡ್ ಬಸ್ ಚೇಂಜ್ ಮಾಡ್ಬೇಕಾ ಡೈರೆಕ್ಟ್ ಬಸ್ಗೆ ಹೊಯ್ತೀನಿ ಎಲ್ಲ
ಹಾ ಡೈರೆಕ್ಟ್ ವೈಟಿಂಗು ಇಲ್ಲಾಂದ್ರೆ ಎರಡ್ ಬಸ್ ಚೇಂಜ್ ಮಾಡ್ಬೇಕು ಬೆಳಗೆ ಚೇಂಜ್ ಸಿಕ್ಸಿಟಿಗೆ ಿ ಎಲ್ಲ
ಹಾ ಹಾ ಹಾ ಸರಿ
ಇಲ್ಲಂದ್ರೆ ಡೈರೆಕ್ಟ್ ಪಂ
ಹಾ
ಬೆಳಿಗ್ಗೆ ಹಂಗೆ ಬಂದಿದ್ದು ನಾನು ಧೈರ್ಯಟ್ ಇರ್ತಿಿಲ್ಲ
ಓ ಬನ್ಶಂಕ್ರಗ್ ಬಂದ್ ಬಂದ್ರಾ
ಹ್ಮ್
ಹಾ ಹಾ ಹಾ
ಬೆಳೆಗೆ ಹಂಗಆಯ್ತು
ಟೈಮ್ ಜಾಸ್ತಿ ಇಡತ್ತಲ್ವಾ ಹಾಗಾದ್ರೆ ಏಳುವರೆಗ ಅಷ್ಟೇನ್ ಟ್ರಾಫಿಕ್ ಇರಲ್ಲ ಬೇಗ ಬರ್ಬೋದು
ಹ್ಮ್ ಬರ್ಬೋದು ಬಸ್ಕಣಕ್ಕೆ ಬ ಬಸ್ಸ ಕನ್ನಡಕ್ಕೆ ಎ ಕ್ ಅಂದ್ರೆ ಒನ್ ಓವರ್ ಬರ್ಬೋದು ಬಸ್ ಕಾಟ ಕ್ಯಾಚ್ ಆಗಂದ್ರೆ ಸ್ವಲ್ಪ ಲೇಟ್ ಆಯ್ತು
ಲೇಟ್ ಆಗುತ್ತೆ ಹ ಮತ್ತೆ ಏನ್ ತಿಂದ್ರಿ ಊಟ
ಹಾ
ಊಟ ಏನ್ ತಿನ್ರಿ
ಊಟ ಅನ್ನ ಸಾಂಬರ್
ಹಾ ಹಾ
ಡೈಲಿ ನಾನ್ ವೆಜ್ ತಿಂದು ತಿಂದು ಬೋರ್ ಆಗ್ಬಿಟ್ಟಿದ್ದು ಅದು ವೆಜ್ ತಿಂದು
ವ ಹುಡ್ಗುರ್ದೆಲ್ಲ ಅದೇ ಕತೆ ಅಲ್ವಾ ಏನ್ ನಾನ್ ವೆಜ್ ಅಂದ್ರೆ ಏನ್ ಅವ್ರ ಬೇಜಾರ ಆಗಲ್ಲ ದಿನ ಕೊಡ ದಿನಾ ಮೂರ್ ಟೈಮ್ ಕೊಡ ತಿಂ ತೀರಾ ಹ
ಡೈಲಿ ತಿಂದೇನಿ ಆವಾಗ ತಿಂದಿವವಿ ಆಕ್ಚುಲಿ ಇವತ್ತು ತಿಂದೆ
ಏನಾರು ಮೂರ್ ದಿವ್ಸ ತಿನ್ಬಿಟ್ರೆ ಆಗಲ್ಲ ನಂಗೆ ಹ
ನಾನ್ ಬೆಳಿಗಿನ ನಾನ್ವೆಜ್ ತಿಂ ದೆ ಸಂಜೆ ಮನೇಲಿ ಮಾಡಿದ್ರು ಅದ್ಕ್ಕೆ ಮಧ್ಯಾಹ್ನ ವೆಜ್ ತಿಂದೆ
ಹಾ ಹಾ
ನಾಳೆ ಸ್ವಲ್ಪ ಹೊರಗಡೆ ಹೋಗ್ಬೇಕು
ನಳ ರಜನಾ ಇಲ್ಲಾರಾ
ಇಲ್ಲ ಇಲ್ಲ ಆಫೀಸ್ ಮುಗಿಸಸ್ಕೊಂಡು ಆಫೀಸ್ ಇಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇಂದ ಮೈಸೂರು
ಓ ಮೈಸೂರ ಹಾ ಹಾ
ನಿ ಬರ್ಬೇಕು ಒಂದ್ ರೌಂಡ್
ಹಾ
ಒ ಮುಗಸ ಆ ಬರ್ಬೇಕು
ಹ್ಮ್ ಭಾನುವಾರನ ಏನ್ ಬರದು
ನನ್ ಸಮಾಚಾರ ನೀವೇನ್ ಮಾಡಿದರ ಊಟ
ಮೊಳ್ಕೆಕಾಳ ಸಾಂಬಾರನ್ನ ಬೆಳಿಗ್ಗೆ ಪುಳಿಯೋಗ್ರ ಮಾಡಿದ್ರು ಈ ಈಗ ಬೆಳಗ್ಗೆನೆ ಸಾಂಬಾರು ಅನ್ನ ಎರಡು ಮಾಡಿ ನಾಷ್ಟ ಸಾರು ಎರಡು
ಓದ ಕ್ ಹೋಗ್ರಲ್ವಾ
ಹೋಗಿಲ್ಲ ಇವತ್ತು ಗೌರ್ಮೆಂಟ್ ಹಾಲಿಡೇ ಲೈಬ್ರರಿ ರಜಾ ನಾಲ್ಕ ನ ಶನಿವಾರ ಮತ್ತೆ ಗೌರ್ಮೆಂಟ್ ರಜಾ
ಹ್ಮ್
ಹ್ಮ
ಏನು ಮಾಡೋಕೆ ಆಗಲ್ಲ ಅಲಾ
ಹಾ ಓದ್ಬೇಕು ಇನ್ನೇ ನೋಟಿಫಿಕೇಶನ್ ಆಯ್ತವೆ
ಹ ಆಲ್ಮೋಸ್ಟ್ ಎಲ್ಲಾ ಕಾಲ್ ಮಾಡ್ತಾರ ಅನ್ಸುತ್ತೆ ಇನ್ನ ಏನು
ಹಾ ಇನೇನ ಮಾಡ್ತಾವ್ರ ಎಲ್ಲ
ಹುಂ ಬೆಳಿಗ್ಗೆ ಇಂದ ಮಲಗಿದೇನು
ಇಲ್ಲ ಓದ್ತಾ ಇದೆ ಹುಂ ಅಯ್ಯಪ್ಪಾ ಕೂತ್ಕಳಕ್ಕೂ ಆಗಲ್ಲ ಮನೇಲಿ ಭಯ ಸ್ಟಾರ್ಟ್ ಆಗ್ಬಿಡತ್ತೆ ಇನ್ನೇ ನೋಟಿಫಿಕೇಶನ್ ಬೇರೆ ಐತಾವ ಈ ಸತಿ ಯಾವ್ದಾದ್ರು ಒಂದ್ ಆಗ್ಬೇಕು
ಆಯ್ತ ಆಯ್ತಯ್ತ ಆಯ್ತ ಯೋಚ ಯೋಚನೆ ಮಾಡ್ಬಾರ್ದು ವೇಟ್ ಮಾಡ್ಬೇಕು
ಯೋಚನೆ ಮಾಡ್ಬಾರ್ದು ಯೋಚನೆ ಪ್ರಶನೆ ಮಾಡ್ಬಾರ್ದು ಅಂತ ಹೆಂಗ್ ಗನ್ನೋದು
ಅದೇ ಹೋ ಹೋತ ಬರ್ತದೆ ಆಕ್ಚುಲಿ ಚನಾಗಿ ಏನು ಮಾಡಕ್ಕ ಆಗಲ್ಲ ನಾವಾಗಿ ಯಾವಾಗ ಏನ್ ಮಾಡಕಯತದ ಅವಾಗ್ಲ ಆಗದ್ ಯಾವಾಗ ಏನ್ ಮಾಡ್ಬೇಕು ಅವಗೆ ಅದೆ ಮಾಡ್ಬೇಕು ಸುಮ್ನೆ ಹದನೇ ತಿಂಕ್ ಮಾಡ್ತೀರ ಏನ ಆಗಲ್ವಲ್ಲ
ಹ್ಮ್ ಹ್ಮ ಆದ್ರಿಂದ ಏನ್ ಪ್ರಯೋಜನ ಇಲ್ಲ ಸುಮ್ಮ್ನೆ ಯೋಚನೆ ಮಾಡುದು ವೇಷ್ಟು ಟೈಮ್
ಹ್ಮ್ ಇದಕ್ಕೆ ವೇಟ್ ಮಾಡ್ಬೇಕು ಎಫೋರ್ಟ್ ಹಾಕ್ಬೇಕು ರಿಸಲ್ಟ್ ಬರಗಂಟ ಕಾಯಬೇಕು
ಹ್ಮ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ಬೇಕು ಸುಮ್ ಹುಚ್ಚ್ರ್ ತರ ಓದ್ತೀವಿ ಓಡ್ತಿವಿ ಏನ್ಬಿಟ್ಟ ಆ ಓದ್ರ ಪ್ರಯೋಜನ ಇಲ್ಲ
ಒಂದು ರಿಸಲ್ಟ್ ಮನಾಗ ಒಂದಿವ್ಸ ಖುಷಿಯಾಗಿ ಇರ್ತಿದ್ದಾರೆ ಖುಷಿಯಾಗಿ ಇರ್ಬೇಕಷ್ಟೆ
ಅಯ್ಯೋ ಅದ್ ಯಾವತ್ ಬರುತ್ತೋ ಅ ಕಾಯ್ತಾ ಇದ್ದೀವಿ
ಕೆಲಸ ಸಿಕ್ ಬಿಟ್ರೆ ಆರಾಮಾಗಿ್ಬ ಬಿಡ್ತಿದ ಬಿಡಿ ಆಗ ನಮ್ಗೆ ಟೈಮ್ ಕೊಡಕಕ್ಕಾಗಲ್ಲ ಕಣ
ಹ ಹಂಗೇನಿಲ್ಲಪ್ಪಾ ನಮಗ್ ಟೈಮ್ ಕೊಟ್ಟಿರೋ ಜೊತೆ ತ್ತೆ ನಾವು ಟೈಮ್ ಕೊಡ್ತೀವಿ ಅದ ಏನೆ ಆಗ್ಲಿ
ಹೇಳ್ತರದು ಕೆಲ್ಸ ಎಲ್ಲ ಬುಿಸಿ ಇರ್ತಾರ ಅಂತ
ನಾವ್ಗ ನು ಮಾಡಕ್ಕಾಗಲ್ಲ ಅದೇ ಹಿಂಗೆ ನೀವು ಫೋನ್ ಮಾಡ್ತಿರ್ಲಾ ಆರು ಗಂಟೆ ಮೇಲೆ ಏಳು ಗಂಟೆ ಮೇಲೆ ಹಂಗ್ ಮಾಡ್ಬೇಕೈತ್ತು ಅಷ್ಟೇ
ಹ್ಮ್ ಇೇನ್ ಇನ್ನೊಂದ್ ಎರಡ್ ಮೂರ್ ವರ್ಷ ಆದದ್ರ ಮನೆ ಮದ್ುವ ಮಾಡ್ಕೊಳ್ಳಿ ಅಂತ
ಹ ಅದೊಂದು ಅದೊಂದು ತಲೆನೋವು ಹೌದು ನಮ್ಮ ಮನೇಲಿ ಇಬ್ರಿರೋ್ರಿಂದ ನಾನ್ ಇಷ್ಟೊತ್ ಕೆಲ್ಸ ಕೆಲ್ಸಕ್ ಸ್ಟಾರ್ ಮಾಡ್ಬಿಟ್ಟಿದ್ರು ಹೋಗಕೆಷ್ಟತ್ತ ಏನಾರೋ ಒಂದ್ ಮಾಡ್ಯವ ಕತಿನ ನಾನ್ ಈ ಫೀಲ್ಡ್ ಬಂದ ಏನ ಆಯ್ತದೆ ಆಯ್ತದೆ ಅಂತ ಹೇಳ್ಕೊಂಡ್ ಮುಂದೆ ತಡ್ಕೊಂಡ್ ಬಂದಿದೀನಿ ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಹೌದು ರಾ ಹಾ ಹಾ ಮತ್ತೆ
ನಮ್ಮ್ ಮನೇಲಿ ಎಲ್ಲಾ ಆಲ್ಮೋಸ್ಟ್ ಎಲ್ಲಾರೂ ಎಲ್ಲರೂ ಆಗೈತೆ ಆಲ್ಮೋಸ್ಟ್ ನಮ್ ಅಕ್ಕ ಆಗೈತೆ ನಮ್ ರಿಲೇಟಿವ್ಸ್ ನಮ್ ಅಮ್ಮ ಮಕ್ಕವ ಎಲ್ಲಾರು ಆಗ್ಬಿಡತೆ
ಹಾ ನೀವೇ ಎಲ್ಲಿ ಇಷ್ಟಲ್ಲಿ ಇರೋದು
ನೆಷ್ಟಟ್ ನ ಅಂದ ಪತ್ತ ಆದ್ರೂ ಲೇಟ್
ನೀವೇ ಹೇಳ್ಬಿಡ್ತಿದ್ದೀರಿ ಲೇಟೋ ಅಂತ ಹ
ಹೌದು
ಹ್ಮ್ ಹ್ಮ್ ನಿಮ್ಗೇನ್ ಲೇಟ್ ಏನ್ ಲೇಟ್ ಅಂದ್ರರು ನಡೀತ್ತೆ ನಮ್ಗೆ ಹೇಳಿ ಲೇಟ್ ಅಂದಲಿಲ್ಲ ಏನ್ಡಿಲ್ಲ ಆ
ವಯಸ ಹುಡಗುರಗಳು ಸಿಕ್ತಾರೆ ಹುಡ್ಗಿರ್ ಸಿಗಲ್ಲ
ಹ್ಮ್ ಏನ್ಂಗೆ ನಿಜ ಹಂಗೆ ಹೇಳಿದ್ರೆ ನಂಗೆ ಶಾಕು ನಂಗೆ ಹುಡ್ಗೀರ್ ಸಿಗ್ತಿರಾ ಹುಡ್ಗೀರ್ ಸಿಗ್ತತಿರಾ ಅಯ್ಯೋ ದೇವ್ರೇ ಅದೇ ಅಂದ್ರೆ ಸಿಕ್ಕುದ್ರು ಕರೆಕ್ಟ್ಗಿರೋರು ಸಿಕ್ಬೇಕಲ್ಲ ಹೌದು
ಹೌದೌದು ನಮ್ಮ ಉರಲ್ಲಿ ಆಕ್ಚುಲಿ ಸುಮಾರು ಜನ ಹುಡುರ್ ಇರದು ಜಾಸ್ತಿ ಹುಡ್ಗಿರ್ ಇಲ್ಲಾ
ಹ್ಮ್ ಏ ನಿಮ್ಮೂಊರಲ್ಲಲ್ಲ ಯಾವ ಊರಲ್ಲೂ ಅಷ್ಟೇನೆ ನಮ್ಮೂರೆಲ್ಲೋ ಹಂಗೆ ಆಗ್ಬಿಟ್ಟೈತಿ ಈಗ
ಆಕ್ಚುಲಿ ನಮ್ಮೂಊಲ್ಲಿ ಎಷ್ಟ ಜನ ಹುಡ್ತವ್ರ ಗೊತ್ತ ಒಂದ್ರ್ ದಿಂದ ಹುಡ್ತವ್ರ ಯಾರಿಗು ಸಿಗ್ತಾನೇ ಇಲ್ಲ
ಹ ಈಗ ನಮ್ಮತ್ತೆ ಮಗನೇ ರಿಲೇಷನ್ ಅವರು ಕೇಳಿದ್ರು ನಾ ಆಗಲ್ಲ ಅನ್ಬಿಟ್ಟೆ ಸುಷ್ಮುಂಗೂ ಗೊತ್ತು ಅಯ್ಯೋ ಯಾಕ ಹೇಳ್ತಯ ಕತನಾ
ನಿಂಗ ಇಷ್ಟ ಇರಿಲ್ಲ ಅಂತನ
ನಾನೇ ಸಂಬಂಧದಲ್ಲಿ ಬೇಡ ಅಂತ ಅಂದ್ರೆ ಇಷ್ಟ ದಿನ ಒಂಥರ ಇದ್ರು ಅವರು ಈಗ ಎಲ್ಲಾ ನೋಡಿದ್ರಲ್ವಾ ಇಷ್ಟ ದಿನ ಬೇಡ ಬೇಡ ಅಂತಾನೇ ಇದ್ರು ಈಗ ಅದ ಏನಾಯ್ತು ಏನ ಅವ್ನು ಯಾರ ಲವ್ ಮಾಡ್ತಿದ್ದ ಹುಡ್ಗಿವ್ರ ಮೆಯವ್ ಮಾಡ್ಕೊಡಲ್ಲ ಅಂದ್ರಂತೆ ಮದ್ವೆ ಮಾಡ್ಕೊೊಂಡ ಇದಕ್ಕೆ ಈಗ ನಮ್ ಕಡೆ ಬಂದ್ಬಿಟ್ರು ನನ್ಗ ಅದೆಲ್ಲಾ ಇಂಟೆನ್ಷನ್ ಇಲ್ಲ ಅವ್ರು ಬೇಡ ಅಂದ್ರು ಹಂಗಂದ್ರು ನಂಗ ಮೈಂಡ್ಸೆಟ್ ಮೊದ್ಲಿಂದಾನೇ ಇತ್ತು
ಹ್ಮ್
ನಮ್ಮ್ ಮನೇಲೂ ನಮ ನಾನ್ ಹೇಳ್ದಂಗೆ ಅಂದ್ರು ನಮ್ಮ್ ಮನೇಲಿ ಇನ್ನೇನ್ ಮಾಡ್ತಾರ ಅವರುನು ಸುಮ್ನ ಅವ್ರ ಈಗ ಅವ್ರಗ ಆಯ್ತಾ ಎಲ್ಲ ತಡಿಯಕ್ ಆಯ್ತ ಎಲ್ಲಾರರು ಕೇಳ್ದಾಗ ಮಾಡ್ದಾಗ
ಹ್ಮ್ ಸ್ವಂತನೇ ನಮ್ಮ ಅಪ್ಪುನ ತಂಗಿ ಮಗ ಮಗ ತಂಗಿ ಮಗ ಇಲ್ಲೇ ಅವರೇ ಬೆಂಗ್ಳೂರಲ್ಲೇನೆಊಟಾ ನಾನ ಏನ್ ಅಲ್ಲಲ್ಲ ಅಲ್ಲಲ್ಲ ನೋಡಿಲ್ವ ಅವ್ರನ ಎಲ್ಲಾ ಹೆಿಂಗ ಹೆಂಗೆ ಅಂತ ಸುಮ್ನೆ ಯಾಕ್ಬೇಕು ಗೊತ್ತಿದ್ರು ಗೊತ್ತಿದ್ರು ಅಂತ ಸುಮ್ನೆ ಹಂಗ ಅಂದೆ
ಹ್ಮ್
ಹೆಂಗಿನ್ ಆತಡ್ ಬಿಿಡ್ತಾರ ಗೊತ್ತಾ ಹ ಹಾ ಸರಿ ಏ ಬೇಗ ನೋಡ್ಬಿಟ್ಟು ಮಾಡ ಕಟ್ ಮಾಡ್ಬಿಡನ ನ